ಏನ್ ಮಾಡ್ತಾ ಇದಿಯಾ
ಹ ಏನೀಲ್ಲಾ ನೀನ್ ಏನ್ ಮಾಡ್ತಿದಯ
ಹ ನಾನಾ ಹೀಗೆ ಸುಮ್ನೆ ಕೂತಿದ್ದೆ ಏನ್ ಕೆಲ್ಸಾನೂ ಇರ್ಲಿಲ್ವಾ. ಬೆಳಿಗ್ಗೆ ತಿಂಡಿ ತಿಂದನ ಮನೆ ಕೆಲ್ಸ ಎಲ್ಲಾ ಮಾಡ್ನ
ಹ್ಮ
ಇವಾಗ ಹಾಗೆ ಕುೂತ್ಕೊಂಡಿದ್ದೆ ನೀವು ನೀವೇನ್ ಮಾಡ್ತಾ ಇದ್ದೀರಾ.
ನಾನು ಇದೇ ಏನೋ ಕೆಲ್ಸ ಹೇಳಿದ್ರು ನಮ್ಮ ಅಮ್ಮ ಮಾಡ್ತಾ ಇದ್ದೆ. ಹೌದು ಬೆಳಿಗ್ಗೆ ಆ ವಣ್ಣ ನಮ್ಮ ಅಣ್ಣ ಬಂದಿದ್ರು ಸುಧೀರಣ್ಣ ಅವ್ರು ಏನ್ ಹೇಳಿದ್ರು ಅಂತಂದ್ರ ನಂಗ್ ನೆಟ್ವರ್ಕ್ ಕರೆಂಟ್ ಬೇರ ಹೋಗ್ಬದು ಮಾತ್ರ ಮಾತಾಡ್ತಿದ್ರೆ ಹಂಗೆ ಹೋಗ್ಬಿಡ್ತು
ಹಾ ಅವ್ರೇಏನು ಹೇಳಿಲ್ಲಾ ಅನ್ಸುತ್ತೆ ಬಿಡಿ ತಲೆ ಕೆಡಸ್ಕೋಬೇಡಿ ಹ್ಮ್ ಕಾವ್ಯಾ ಅಂತ ಹೇಳಿದ್ರು ಅಷ್ಟೆ. ಅದ ಆದ್ಮೇಲೆ ಓಕೆ ಅಂತ ಹೇಳಿದ್ರು ಅಷ್ಟೇನೇನ್ ಹೇಳಿಲ್ಲ ಮೇ ಬಿ ಸಮ್ ನೆಟ್ವರ್ಕ್ ಪಶು ಅಂತ ಏನೋ ಹೇಳಿದ್ರ ಅನ್ಸುತ್ತೆ ಅಷ್ಟ ಇನೇನ್ ಹೇಳಿ
ಹ್ಮ್ ಹ್ಮ್ ಯಾರದ ಫಸ್ಟಿಂಗ ನಾನೆಲ್ಲಾ ಮಾತಾಡ್ತಿದ್ದೆ ಅದೆಲ್ಲ ಕೇಳಿಸ್ತಾ
ಹ್ಮ್ ನೀಟಾಗಿ ಕೇಳಿಸ್ತಾದ
ಹ್ಮ್
ಮತ್ತೆ ಇನ್ನೇನ್ ಸಮಾಚಾರ ಎಲ್ಲ ಆರಾಮ
ಊಟಕ್ಕೆ
ಇವತ್ತು ನಮ್ಮ ಮನೆಯಲ್ಲಿ ಆಹ ಬಸ್ ಸಾಂಬಾರು ಆ ಅನ್ನಾ ಆ ಮತ್ತೆ ಪಲ್ಯ ಮಾಡಿದ್ದಾರೆ ಆ ಹ್ಮ್ ತುಂಬಾ ಚೆನ್ನಾಗಿದೆ ಗೊತ್ತ ನಮ್ಮ್ ಮನೆಯಲ್ಲಿ ಬಸ್ ಸಾಂಬಾರ ಮುದ್ದೆ ಪಲ್ಯ ಅಂದ್ರೆ ಎಲ್ಲಾ ತುಂಬಾ ಇಷ್ಟಪಟ್ಟ ತಿಂತಾರೆ.
ಹ್ಮ್
ಆ ನಮ್ಮಅಮ್ಮನುೂ ಕೂಡ ಇವತ್ತು ಹಿರೆೇಕಾಯಿ ಗೊತ್ತಾ ನಿಮ್ಗೆ ಸ್ನೇಕ್ ಗಾರ್ಡ್ ಅಂತ ಏನೋ ಕರೀತಾರೆ ಅದನ್ನ ಗೊತ್ತಿಲ್ಲ ನನ್ಗೆ ಅದುೂ ಹೊ ಹೀರೆಕಾಯ ಎಲ್ಲ ಹ್ಮ ಸೋರೆಕಾಯಿ
ಹಾ
ಸೋರೆಕಾಯ್ದು ಇದ್ ಮಾಡಿ ಹ್ಮ್ ಪಲ್ಯ ಮಾಡಿ ಮ ಮೊಸ ತರ ಅಂದ್ರೆ ಅ ಒಬ್ಬಟ್ಟು ಸಾರ್ ಮಾಡ್ತಾರ ಗೊತ್ತಾ
ಹಾ
ಒಬ್ಬಟ್ ಸಾರ್ ತರ ಮಾಡ್ಬಿಟ್ಟು ರೈಸ್ ಮಾಡಿಟ್ಬಿಟ್ಟು ಹೋಗೋರೆ ಸೂಪರ್ ಆಗಿತ್ತು ತುಂಬಾ ಚೆನ್ನಾಯ್ತು ತಿಂದ್ವಿ ಹ್ಮ್ ನಾನು ತಿಂದೆ ನಮ್ಮ ಅಣ್ಣ ನಮ್ಮಪ್ಪಪ್ಪ ಎಲ್ಲಾ ತಿಂದ್ರು ಇವತ್ ನಮ್ಮ ಪಪ್ಪಂಗೆ ಕೆಲ್ಸ ಇರ್ಲಿಲ್ಲ ಹ ಅಂದ್ರೆ ಕೆಲ್ಸ ಆಯತೆ ಇನ್ನ ಹೋಗಿಲ್ಲ ಹನ್ನೆರಡ್ ಗಂಟೆ ಹನ್ನೆರಡು ಒಂದ್ ಗಂಟೆ ಹಂಗ್ ಹೋಗ್ತಾರೆ ಅನ್ಸುತ್ ತ್ತೆ ಯಾವಾಗು ಆರ್ ಗಂಟೆಗೆ ಹೋಗ್ಬಿಡ್ತಾ ಇದ್ರು ಇವತ್ ಇನ್ನ ಹೋಗಿಲ್ಲಾ ಮನೆಯಲ್ಲೇ ಇ ಇದಾರೆ ಹ ಅದಾದ್ಮೇಲೆ ನಮ್ಮಮ್ಮಂಗೆ ಸ್ವಲ್ಪ ಯಾವತ್ ಕೆಲ್ಸ ಜಾಸ್ತಿ ಇತ್ ಬೇಗ ಬರ ಕೇಳಿದ್ರಂತೆ ಅದಕ್ಕೆ ಬೆಳಿಗ್ಗೆ ಆ ಅಸ್ಟೋತ್ಗೆ ಎದ್ಬಿಟ್ಟು ಬಟ್ಟೆ ಎಲ್ಲ ವಾಶ್ ಮಾಡ್ ಹಾಕ್ಬಿಟ್ಟು ಆ ಮನೆ ಎಲ್ಲ ಬಿಟ್ಟು ಅಡ್ಗೆ ಮಾಡಿಕ್ಬಿಟ್ಟು ಹೋಗಿದ್ದಾರೆ ಒಂದ್ ಸ್ವಲ್ಪ ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ಬಿಡು ಅಂದ್ಬಿಟ್ಟು ಇವತ್ ಗುರ್ವಾರ ಬೇರೆ ಅಲ್ವಾ ನನ್ ಗುರ್ವಾರ ಗುರ್ವಾರ ರಾಯರ್ ದೇವಸ್ಥಾನಕ್ ಹೋಗ್ತೀನಿ
ಹೋಗಿದ್ರಾ ಇವತ್ತು
ಎರಡ್ ವಾರದಿಂದ ಹೋಗಕ್ಕೆ ಆಗಿಲ್ಲ ಅನ್ಕೊಳ್ಳಿ ಯಾಕೋ ಹೋದ್ ವಾರನು ಹೋಗಿಲ್ಲ ಹಾ
ಏಕೆ
ಹ ಅದ್ಗೆ ಏನೋ ಹೋದ್ವಾರ ಹ ಮ್ ಎಮ್ ಹೋದ್ ವಾರ ಏನ್ಕ್ಕೆ ಅಂತ ನಂಗ ನೆನಪಿಲ್ಲ ಅದ್ರೋದ್ ವಾರ ಮಳೆ ಬಂತು ಅಂತ ಹೋಗಿಲ್ಲ ಅಂತ ನೆನ್ಪೈತೆ ಹೋದ್ವಾರ ಏತಕ್ ಹೋಗಿಲ್ಲ ಅಂತ ನೆನ್ಪಿಲ್ಲ ನನಗೆ ಹೋದ್ವಾರನು ತುಂಬ್ ಮಳೆ ಬಂತ್ ಅನ್ಸುತ್ತೆ ಅದ್ ನೆನ್ಪಿಲ್ಲ ನನ್ಗೆ ಹ್ಮ್ ಅದಕ್ಕೋಸ್ಕರ ಹೋಗ್ ಗಿಲಾ
ಹ್ಮ್
ಅಕೇನೆ ಇವತ್ತು ಹೋಗ್ತೀವಿ ಹ ನಾನು ಬರ್ತೀನ್ ಮಾ ಸ್ನಾನ ಮಾಡ್ಕೊಂಡು ಸಾಯಂಕಾಲ ಅಂತ ಹೇಳಿದೀನಿ ಒಂದ್ ನಾನು ಇಲ್ಲೊಂದ್ ಆರು ಗಂಟೆಗೆ ಹೋದ್ರೆ ನ್ ಅಣ್ಣ ಕರ್ಕೊಂಡು ಹೋಗಿ ಬಿಟ್ ಕೊಡ್ತಾರೆ ಅಸ್ಟ್ರೇಲ್ ನಮ್ಮ ಅಮ್ಮನು ಕೆಲ್ಸ ಮುಗಿಸ್ಕೊಂಡ್ ಬಂದಿರ್ತಾರೆ ಇಲ್ಲ ನಾನ್ ನಡ್ಕೊಂಡು ಹೋಗ್ಬೋದು ಒಂದೊಂದ್ಸಲ ನಮ್ಮ ಅಣ್ಣ ಬಂದಿರಲ ನಡ್ಕೊಂಡ್ ಹೋಗ್ಬಿಡ್ತೀನಿ ನ ನಾನೇನೆ ಅವ್ನ್ ಬಂದ್ ಅಂದ್ರೆ ಬಿಡ್ಸ್ಕೊತೀನಿ ಆತರ ಆ ಅದಾದ್ಮೇಲೆ ಹ್ಮ್
ಹ್ಮ್
ಹ ಹೋಗ್ಬೇಕು ಸಾಯಂಕಾಲ ಇನ್ನ ಸ್ನಾನ ಗಿನ ಏನು ಮಾಡಿಲ್ಲ ಎಲ್ಲ ಮಾಡ್ಬೇಕು
ಹೌದಾ ನಾನು ನಾನು ರಾಯರ ದೇವಸ್ಥಾನಕ್ ಹೋಗ್ಬೇಕಂತ ಅ ಹಕೊಂಡಿದೀನಿ ಇವಾಗ ಹೆಂಗು ಮಧ್ಯಾಹ್ನ ಸ್ವಲ್ಪ ಹೊತ್ತು ಬ್ರೇಕ್ ತಗೊಂಡು ಹೆಂಗೊ ಸ್ನಾನ ಎಲ್ಲಾ ಮಾಡ್ಕೊಂಡ್ ಬಂದಿದೀನಿ ಮತ್ತೆ ಸಾಯಂಕಾಲ ಮನೆಗ್ ಹೋಗ್ ಹೋಗ್ಬೇಕು ಇವಾಗ್ಲೇನೆ ಹೋಗ್ಬೇಕು ಆಕ್ಚುಲಿ ಆ ನಂತರ ನನ್ ಗೆಳತಿಯರ್ ಇದಾರೆ ಹೋಗ್ಬೇಡ ಹೋಗ್ಬೇಡ ಅಂತವ್ರೆ
ಹ್ಮ್ ಹೌದು ಇವಾಗ ಎಂದಕ್ ಹೋಗ್ತೀರಾ ಸ್ವಲ್ಪ ಹೊತ್ತು ಮ ಇಲ್ಲೇನೆ
ಇಲ್ಲ ಅಂಕಲ್ ಇದು ಅಂಕಲ್ಗೆ ಹೇಳಿದ್ ನಿ ಇದು ನನ್ ಸ್ಯಾರಿ ಎಲ್ಲಾ ಕೊಟ್ಟಿದ್ದೀನಿ ಹಾ
ಅಂದ್ರೆ ಸಾಯಂಕಾಲ ಕೊಡೋದಾದ್ರೆ ಸಾಯಂಕಾಲನೇ ಹೋಗಿ ಇಲ್ಲಿ ಬೆಳಿಗ್ಗೆವತ್ತೆಲ್ಲಾ ಇಲ್ಲ ಇದ್ ಬಿಟ್ ಸಾಯಂಕಾಲ ಹೋಗಿ ಅಷ್ಟೇ ನಿಮ್ದು ಹೆಂಗೋ ಬ್ಲೌಸ್ ಎಲ್ಲಾ ಇಸ್ಕೊಬೇಕು ಎಲ್ಲ ಇದ್ದಾ ಹೊಲ್ಗೆ ಹಾಕಕ್ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ರಲ್ವಾ
ಹೌದು
ಎಲ್ಲಾನು ಹೊಲ್ಗೆ ಹಾಕ್ಸ್ಕೊಂಡು ನಿಮ್ಗಿನ್ನ ಏನೇನ್ ಬೇಕಾದ್ರು ಎತ್ಕೊಂಡು ಒಂದೇ ಸಲ ಹೋಗೋರಂತ್ ತಿರಿ ಇವಾಗ ಒಂದ್ಸಲ ಹೋಗ್ಬಿಟ್ಟು ಆಮೇಲೆ ಒಂದ್ಸಲ ಬರದ್ ಏನ್ ಚೆನ್ನಾಗಿರುತ್ತೆ ಆ
ಯಾರು ಏನ್ ಗೊತ್ತಾ ನನ್ಗೊಂದ್ ಕೆಲ್ಸ ಕೊಟ್ಟಿದ್ರು ಎಲ್ಲಾರೂ ಮಾಡ್ ಮುಗಿಸ್ತೋರ್ತವ್ರೆ ನಾನು ಮತ್ ತ್ ನನ್ ಫ್ರೆಂಡ್ ಇನ್ನೊಬ್ಲ್ ಇದಾಳೆ ಗೆಳತಿ ಅವ್ಳು ನಾನೇ ಮುಗಸೆ ಇಲ್ಲ ಸ ಇವತ್ ಎಲ್ಲಾ ನನ್ ಮೇಲೆ ಹೇಳ್ತವ್ರೆ
ಹ ನೀವು ನಿಮ್ ಕೊಟ್ಟ್ಮೇಲೆ ಸ್ವಲ್ಪ ಇನ್ನ ಅಂದ್ರೆ ಇನ್ನ ಸಮಯ ಇರುತ್ತೆ ಅಲ್ವಾ ಅವರು ನಾಳೆ ಅಂತ ಟೈಮ್ ಕೊಟ್ರೆ ನಿಮ್ಗೆ ಇನ್ನ ಇವತ್ತೆಲ್ಲ ಸಮಯ ಇದೆ ಇವತ್ತೆಲ್ಲ ಸಮಯ ಇರುತ್ತೆ ಮುಗಿಸಸ್ಬಿಟ್ಟು ಅದನ್ನ ಇನ್ ಮಿಕ್ಕಿದ್ದ ಸಮಯ ಇರುತ್ತಲ್ಲ ಅದ್ರಲ್ಲಿ ಏನ್ ಮಾಡ್ಬೇಕಂತ ನೋಡಿ
ಹೌ
ಹ್ಮ್ ಇವಾಗ ಅವರು ಕೂಡ ಅರ್ಥ ಮಾಡ್ಕೊಬೇಕು ಹ್ಮ್ ಹೌದು ನೀಟಾಗಿ ಕೇಳಿಸ್ತು ಮತ್ತೆ ಇನ್ನಂತ ಸಮಾಚಾರ ರ ಎಲ್ಲ ಮದ್ವೆೆಗೆ ಹೋಗಕ್ಕೆಲ್ಲ ರೆಡಿ ಮಾಡ್ಕೊಂಡ್ರ
ಏನೋ ಹಿಂಗೆ ರೆಡಿ ಮಾಡ್ಕೊಂಡಿದ್ದೀನಿ ಹೋಗಕ್
ಹ ಅದಕ್ಕೆ ಆಹ ಸರ ಹೋಲೆ ಬಳೆ ಎಲ್ಲ ತಗೊಂಡ ರಾಮ
ಹ್ಮ್ ಎಲ್ಲ ತಗೊಂಡಿದ್ದೀನ
ಹ ಅದ ಯಾವ್ದೋ ರವಾಕ್ಕೆೆ ತಕೊಂಡಿದ್ದೀನಿ ಅಂತ ಹೇಳ್ತೀರಿ ತೋರ್ ತಣಿಯಂದರಿ ದೋಸೆೆೆಯಲಾ
ಬಿಟ್ಟು ಬಂದಿದೀನಿ
ಹಾ ಹ್
ನಾಳೆ ಇಲ್ಲ ಸಾಯಂಕಾಲ ಫೋಟೋ ತಗ ಕಳಿಸತೀನಿ ಇಲ್ಲಾಂದ್ರೆ ನೀವು ವೀಡಿಯೋ ಕಾಲ್ ಮಾಡ್ತೀರಲ್ಲಾ ಹ್ಮ ಅವಾಗ
ತೋರ್ಸಿ ಯಾವ ತರ ತಗೊಂಡಿದಿ ಯಾವ ತರ ಅಂದ್ರೆ ಜಾಸ್ತಿ ವರ್ಕ್ ಇರತ್ತಲ್ಲ ಆ ತರ ತಗೊಂಡಿದೀರಾ ಇಲ್ಲಾಂದ್ರೆ ಸಿಂಲ್
ಅಂದ್ರೆ ಕಳ್ಳಿಗತ್ನ ಕಾಕೊಳ್ಳೋದು ದು ಮೇಲೆ ಚೋಕರ್ ಟೈಪ್ ಬರುತ್ತೆ
ಏನ್ ಬರುತ್ತೆ ಹೆಂಗ ಬರುತ್ತೆ ಹ ಇವಾಗ ಅಹ ನೀವು ಅ ಹೊರ್ಗಡೆ ತಾನೆ ಅಂಗಡಿಯಲ್ಲಿ ತಗೊಂಡಿರ್ತೀರಾ ಇನ್ಸ್ಟಾಗ್ರಾಮು ಇಲ್ಲ ಅಂದ್ರೆ
ನಾವು ಅವತ್ತು ಮೊನ್ನೆ ನಾನು ಚಿಕ್ಕಪೇಟೆಗೆ ಹೋಗಿದ್ದೆ ಅಂತ ಹೇಳಿದ್ದೆ ಅಲ್ವಾ ನಿಮಗೆ
ಹಾ
ಆ ತಗೊಂಡಿತ
ಹೌದಾ ಅಲ್ಲೆಲ್ಲ ತಗೊಂಡಿದ್ರೆ ನೀವು ಅಂದ್ರೆ ಬ್ಲೌಸಸ್ ಗಳು ಜಾಕೆಟ್ ಗಳು ಅಂತ ಹಾಕದ್ರೆ ಬಂದ್ಬಿಡುತ್ತೆ ಇದ್ರಲ್ಲೆನೆ ಯೂಟ್ಯೂಬ್ ಅಲ್ಲೆಲ್ಲ ನಿಮ್ ಚಿಕ್ಕಬೇಟ್ಟೆ ಅದ ಅಂಗಡಿ ಹೆಸರುಾಗಗ್ಬಿಟ್ಟು ಅವಾಗ ನೋಡ್ಬೋದು ನಾವು ಚೆನ್ನಾಗಿರುತ್ತೆ ಅದು ಸೇಮ್ ಅಂದ್ರೆ ಒಂದೇ ತರ ಕಲರ್ ತಗೊಂಡ್ರ ಬೇರೆ ಕಲರ್ ತಗೊಂಡ್ರ
ನಮ್ಮ ಅಕ್ಕ ಅವರುೂ ದೊಡ್ಡದ ದೊಡ್ಡದ ಸರ ದೊಡ್ಡ ಸರ ಬರುತ್ತಲ್ಲಾ ಮಣಿದು ದೊಡ್ಡದು ಲಾಂಗ್ ಅದ್ ತಗೊಂಡ್ಲುು ಆಮೇಲೆ ಅವಳು ಇಲ್ಲ ನನ್ನ ಹತ್ರ ಗೋಲ್ಡ್ ಎಲ್ಲಾ ಇದೆ ನಾನನ್ ಅದನ್ನೇ ಹಾಕೊತೀನಿ ಮತ್ತೆ ಮನೇಲಿ ಬೈತರ ಸುಮ್ನೆ ಬಂಗಾರದದೆಲ್ಲ ಮಾಡ್ಸಿಟ್ಟಿರೋದು ಒಂದಿನಾನೂ ಹಾಕಳಲ್ಲ ಏನಿಲ್ಲ ಅಂತ ಬೈತಾರೆ ಅಂತ ಅವಳು ಒಂದ ಅಂತಗ
ಹ
ನಾನು ಮಾತ್ರ ಅ ಮಾಡ
ಹ್ಮ್ ಹೌ ಹೌದಾ ತುಂಬಾ ಚೆನ್ನಾಗಿರತ್ತೆ ಇರುತ್ತೆ ಅಲ್ಲ ಮದ್ವೆಲೆ ಎಲ್ಲಾ ಎಲ್ಲಾರು ಬಂದಿರ್ತ ಎಲ್ಲಾರ್ ಮಾತಾಡಸ್ಬೋದು ಮತ್ತೆ ತುಂಬಾ ವರ್ಷ ಗಳಾದ್ಮೇಲೆ ಸಿಗ್ದೆರೋರೆಲ್ಲ ಸಿಗ್ತಾರೆ
ಹ್ಮ್
ಆ ಮದ್ವೆ ಅಂದ್ರೇನೆ ಒಂಥರ ಖುಷಿ ಅಲ್ವಾ ಎಲ್ಲ ಮನೆಗಳಲ್ಲೂ ಸಂಭ್ರಮ ತುಂಬಿರುತ್ತೆ ಮತ್ತೆ ಮ ಯಾವಾಗ ಬಟ್ಟೆ ತಗೊತಾ ಇರ್ತೀವಿ ಬಟ್ ಮದ್ವೆಗಳಿಗೆ ತಗೊಳೋ ಬಟ್ಟೆಗಳೇ ಬೇರೆ ಆಗಿರುತ್ತೆ ಅಲ್ವಾ
ಹೌದು
ಚೆನ್ನಾಗಿರುತ್ತೆ ಎಲ್ಲಾದ್ರೂ ಹೋಗ್ಬೇಕು ನಮ್ಮ್ ಮನೆಗಳಲ್ಲಿ ಯಾವ್ದು ಮದ್ವೆ ಆಗಿಲ್ಲ ಆಯ್ತು ನಮ್ಮ ಅಕ್ಕದೊಬ್ರ್ ಆಗಿತ್ತು ಅವಾಗ ತುಂಬಾ ದಿಸ್ಗಳೆ ಆಯ್ತು ನಾನ್ ಹೋಗಕ್ ಆಗಿರ್ಲಿಲ್ಲ
ಹ್ಮ್
ಅಂದ್ರೆ ಚೆನ್ನಾಗಿರುತ್ತೆ ಅಪ್ಪಾ ಅಲ್ಲ್ ಅವರು ಮದ್ವೆ ಟೈಮ್ ಅಲ್ಲಿ ಲೇ ಬಳೆ ಶಾಸ್ತ್ರ ಅಂತ ಮಾಡ್ತಾರೆ ಅರಿಶಿನ ಶಾಸ್ತ್ರ ಎಲ್ಲ ಮಾಡ್ತಾರೆ ಅದೆಲ್ಲ ನೋಡಕ್ ಇಷ್ಟು ಅಂದ್ರೆ ನಾವು ಎಷ್ಟೊಂದ್ ಶಾಸ್ತ್ರಗಳೆಲ್ಲಾ ನೋಡ ಗೊತ್ತಿರಲ್ಲ ನಮಗೆ ನನ್ ಫ್ರೆಂಡ್ ಅಂದ್ರೆ ನನ್ನ ಸ್ನೇಹಿತೆ ಒಬ್ಳು ಮದ್ವೆಗ್ ಹೋಗಿದ್ದೆ ನಾವು ನಮ್ ಕಡೆನೆ ಬೇರೆ ತರ ಮದ ಮದ್ವೆ ಮಾಡ್ತೀವಿ ಸರಿನಾ ಅವ್ರ ಕಡೆನೆೇ ಬೇರೆ ತರ ಮದುವೆ ಮಾಡ್ತಾರೆ ಅವರು ಅರ್ಶಿಣ ಶಾಸ್ತ್ರಕ್ಕೆ
ಹೌದು ನಿಮಿಗೆ ಹಾ ಅ ಮನೆಲಿ ಸ್ವಲ್ಪ ಬೇರೆ ತರ ಎಲ್ಲ ಮಾಡ್ತಾರೆ
ಹೌದಾ ಅ ಇಲ್ಲಿ ಹ ಇದ್ ಇ ಇರುತ್ತಲ್ವಾ ಏನಿರುತ್ತೆ ಅಂದ್ರೆ ಹಾ ಈ ಏನ್ ಹೇಳ್ತನಿ ರೀ ಒಂದ್ ಸೆಕೆಂಡ್ ಆ ಅ ಮಾಡ್ಬೇಕಾದ್ರೆ ಅವರು ರಂಗೋಲಿ ಎಲ್ಲಾ ಬಿಡ್ತಾರೆ ಫಸ್ಟು ಕಲರ್ ಕಲರ್ದು ಅಕ್ಕಿ ಮಾಡ್ಕೊಂಡ್ ಬಂದಿರ್ತಾರೆ ಕಲರ್ ಕಲರ್ ಅಕ್ಕಿ ಮಾಡ್ಕೊ ಬಂದು ಫುಲ್ಲು ದೊಡ್ಡು ರಂಗೋಲಿ ಆಕ್ತರೆ
ಹೌದು
ರಂಗೋಲಿ ಹಾಕ್ಬಿಟ್ಟು ಅದ್ರು ಮಧ್ಯ ಕುರ್ ಒಂದು ಚಿಕ್ಕ ಚಿಕ್ಕದು ಎರಡು ಮನೆಗಳನ್ನ ಫಸ್ಟ್ ಮನೆಗಳನ ಹುಡುಗ ಹುಡುಗಿನನ ಕೂರಿಸಸ್ತಾರೆ ಅಶ್ನಿ ಶಾಸ್ತ್ರ ಸ್ಟಾರ್ಟ ಮಾಡ್ಕೊಂತಾರ ಶ್ಟಾರ್ಟಟೆಲ್ಲ ಮಾಡ್ಕೊಂಡಾದ್ಮೇಲೆ ಆಹ್ ಅರ್ಶ್ಣ ಶಸ್ತ್ರ ಎಲ್ಲ ಮುಗೀತು ಅನ್ಕೊಳ್ಳಿ ಇವಾಗ ನೆಕ್ಸ್ಟು ಹ್ಮ್
ಹ್ಮ್
ಹ ಇದನ್ ಮಾಡ್ತಾರೆ ಏನದು ಆ ಹುಡುಗುನ್ನ ಹುಡುಗುನ ಹುಡುಗನ್ ಮವ ಇರೋರ್ ಎತ್ಕೊಂಡ್ ಬರ್ಬೇಕು ಎತ್ಕೊಂಡ್ ಬಂದ್ ಈಚೆ ನಿಲ್ಲಿಸ್ಬೇಕು ಹುಡ್ಗೀನ ಹುಡ್ಗಿ ನನ್ ನನ್ ಫ್ರೆಂಡ್ ಮದಿಗೆ ಹೋಗಿದಾಗ ಹಂಗೆ ಆಗಿದ್ದು ಆವಣ್ಣನು ಸರಿಯಾಗಿ ತುಂಬಾ ದಪ್ಪ ಎಂದ್ರೆ ದಪ್ಪ ಜಾಸ್ತಿ ಇಲ್ಲ ಅಂದ್ರೆ ಹುಡುಗುರು ಅಂದ್ರೆ ಒಂದ್ ಯಪ್ಪತ್ತೈದ್ ಕೆ ಜಿ ಹಿಂಗೆಲ್ಲಾ ಇರ್ತಾರಲ್ವಾ ಎತಕ್ಕ ಆಗ್ತಾ ಇಲ್ಲ ಎಲ್ಲ ನಗ್ತಾ ಇದೀವಿ ನಾ ಅವರು ಹಿಂಗ್ ಎತ್ಕೊತೀವಿ ಕೈಯಲ್ಲಿ ಹಿಂಗೆ ಎದಕೊಂತಾರಲ್ಲ ಹಂಗ್ ಎತ್ಕೊಳಕ್ ಆಗಿಲ್ಲ ಅದಿಕ್ಕೆನೇ ಕೂಸುಮಟೆ ಮಾಡ್ಕೊ ಬಂದ್ರು ಹುಡ್ಗನ
ಬಟ್ ಆದ್ರೆ ನಿಮ್ ಕಡೆ ಎಲ್ಲ ನಾನ್ ವೆಜ್ ಅಲ್ಲ ಅಂದ್ರೆ ಮಾಂಸಹಾರಿ ಎಲ್ಲ ಮಾಡ್ತಾರೆ ಆಮೇಲೆ ತುಂಬಾ ವಿಧ ವಿಧವಾದ ಅಡಗೆ ಚೆನ್ನಾಗಿರುತ್ತೆ ನಮ್ದ್ರಲ್ಲಿ ಹೆಂಗೆ
ಅಂದ್ರೆ ನಾವು ಮಾಂಸಾಹಾರ ಯಾವಾಗ್ ಮಾಡ್ತೀವಿ ಅಂದ್ರೆ ಮದ್ವೆಗಳೆಲ್ಲ ಮಾಡಲ್ಲ ಮದ್ವೆೆಗಿ ಮೂರ್ ದಿಸ ಇಲ್ಲಾ ನಾಲ್ಕ್ ದಿಸಕ್ಕೆ ನಾವು ಬೀಗ್ರೂಟಾ ಅಂತ ಮಾಡ್ತೀವಿ ಆವಾಗ ಮಾಂಸಾಹಾರ ಮಾಡ್ತೀವಿ ನಾವು ಅದಕ್ಕಿಂತ ಮುಂಚೆಲ್ಲ ಮಾಡಲ್ಲ ಹ್ಮ್ ಎರಡ್ ಮೂರ್ ದಿಸ್ ಆಗಿರ್ಬೇಕು ಇಲ್ಲ ನಾಲ್ಕೈದು ದಿವಸಕ್ಕೆ ಇಟ್ಕೊಂತೀವಿ ಬಿಗ್ರೂಟ ಅಂತ ಅವಾಗ ಮಾಡ್ತೀವಿ ಇರಿ ನನ್ನ್ ಸ್ನೇಹಿತೆ ಒಬ್ಳು ಕಾಲ್ ಮಾಡ್ತಾ ಇದ್ದಾಳೆ ಆಮೇಲ್ ಮಾಡ್ತೀನಿ ಹ್ಮ